ಶುದ್ಧ ಅವರ ಅದೇ ನಾನ್ು ರಾಯಕ
ಹೇಳ ಡ್ರಾ ಹೇಳಳ್ ರಾಕೇಶ್
ಅದೇ ಬುಧವಾರ ದಿವಸ ಫಂಕ್ಷನ್ ಇತ್ತು ಕಾಲೇಜ ದಾಗ
ಹಾ
ಅದೇ ನಿನ್ನ ಕಾಲೇಜ್ ಬಂದಿಲ್ಲಲ್ಲ ಯಾಕೆ ನೇು
ನಾ ಬಂದಿಲ್ಲ ಸ್ವಲ್ಪ ನಿನ್ನೆ ಸ್ವಲ್ಪ ಇ ಇತ್ತು ಸ್ವಲ್ಪ ಬ್ಯಾಂಕಿಗೆ ಹೋಗಿ ಇದು ಮಾಡೋದಿತ್ತಲಾ
ಹೌದನಾ
ಹಾ ಹಂಗಂತ ಬರಕ್ಕಲ್ಲ ಹೋಗಿದ್ದೆ ನೀನ್ ಕೋೇಜ
ಹಾ ಹೋಗಿದ್ದೆ ಅದೇ ಒಂದ್ ಕ್ಲಾಸ್ ನಡ್ದ ಕ್ಲಾಸ್ನ್ ನಡ್ದಲ್ಲ
ಹಾ
ಅದೇ ಫಂಕ್ಷನ್ ಇತ್ತಂತ ಬುಧವಾರ ಕಾಲೇಜ್ದಾಗ
ಹಾ
ಅದೇ ಸ್ವಲ್ಪ ಬಟ್ಟೆ ತರಾಮ ಜೋಡ್ಲಂತ ಮಾಡಿದೆ ಶೇಾಮ್ ಬಟ್ಟೆ
ತೋರ್ ತಗ ಏ ನಿನ್ ಹೇಳಾರ ಏನ್ ಫಕ್ಷನ್ ಇಐತ ಫಂಕ್ಷನ್ ಅದ ಅಂತ
ಹಾಂ ಬುಧವಾರ ಫಂಕ್ಷನ್ ಅದಪ್ಪ ಅಂತ ಹೇಳಿದ್ರು ಅದಕ್ಕೆ ಹಚ್ಚಿದ್ದೆ
ಹ ತೋರೊ ತಾಗ ಅದಕ್ಕೇನದ ತಗೊಂಬರಮ್ಮ ನಾನೇ ಹಚ್ಬೇಕತ್ ಮಾಡಿದೆೆ
ಇಲ್ಲ ನಾನು ಹೆಚ್ಚಿದ್ದೆ ಅದಕ್ಕೆ ಅವು ನಮ್ಮೆದ್ರ ಕ್ಯಾಂಡಿೇಟ್ ಅವಲ್ಲ ಅವು ತಂದವ
ಹಾ
ಅದಕ್ಕೆ ನಾವು ತರಬೇಕ ಈಗ ಅದಕ್ಕೆ ಹಚ್ಚಿದ್ದೆ
ತಗಂಬರಂ ತಗಂಬರಂ ತಗದಿಕ
ಹ ಸುರ್ಪುರದಾಗ ತಂದವಲ್ಲ ಸಂಕ್ರಾಂತಿಗೆ
ಹಾ ಆಯ್ ಮಸ್ತಿ ತ ರಕೇಶ ಅಲ್ಲಿ
ಹಾ ಅಲ್ಲೇ ಹೋಗಿ ತರಾಮ ಹಂಗೆ ಬೂಟ್ ಆಾವೇಲೆ ಸಂಕ್ರಾಂತಿ ತಂದು
ಯ್ ಬೋಟ್ ಎಲ್ಲಾ ಆ ತತ್ರ ತಗ ನೀ ತಗೊಂಡಂದೇನ ನಾ ತಗೊಂಡಿಲ್ಲ ತಗೊ ಬರ ಮತ್ತ ನನ್ಗ ಒಂದ್ಸತಿ
ಹ ತಗೊಂಡ್ ಬಂದ್ರ ತಗ ಅದಿ ಅಲ್ಲಿ ಪ್ಯಾಂಟ್ ಗಿಂಟ್ ಕಟ್ ಮಾಡಸೊಂಬಂದ್
ಹಾ ನನಗ ಒಂದ್ ಅ ಅಮೌಂಟ್ ಶಟಡ ಶತವ ಸ್ವಲ್ಪ ಕೊಡ್ಬೇಕು ನೋ ಒಂದ್ ಐನೂರು ಸಾವರ
ಹಾ ಆಯ್ತಾಯಯ್ತು ಇಷ್ಟೇ ಮಾಡ್ಕ ಕೊಡಂಬ ತಗ
ತಿರಿ ಮಾರದ ಸಾಕ ತಗೊಂಬ್ಕಡಡ್ ನಾನ
ಹ ಅಷ್ಟೇ ಮಾಡು ಬಸ್ಸಿಗೆ ಹೋದ್ ಬ್ಯಾಡ ಅವತ್ ದಿವ್ಸ ಕಾಲೇಜ್ಗೆ
ನಾ ನಂದ ದಿನೇಶ್ ಗಾಡು ಅಂತಗ
ಹಾ ಎಷ್ಟ ಮಾಡಣ್ ಸೋದ್ರ ಆಯತಾ
ಹಾ ನಾನನ್ ಬೇಕ ಆಡ್ರ ನಾ ಹಸ್ತನ ಪೆಟ್ರೋಲ್
ಹಾಂ
ನಾನ್ ಎನ್ ಎ ಸಿ ಎಮ್ ಗಾಡಿ ಇಲ್ಲಾಂದ್ರ ನಮ್ಮ್ ಮಾ ಮುಂದ ಅದಿದ ಎ್ನ
ಯಾವದ
ಆ ಆರ್ ಒನ್ ಫೈವ್
ಏ್ ಆರ್ ಅಂಡ್ ಫೈ್ ಬ್ಯಾಡ
ಹಾ ಅಲ್ಲ ಭಾರಿ ಆಯತಂದ ಆರಾಮ್ಸ್ರ ಗತ್ತತ್ ಚಂದ ಬಾರಿ ಆಯತ ಅಲ್ಲಿ ಆ ಕಾಲೇಜ್್ದಾಗ
ಇಲ್ಲ ನ ಸರ್್ದಲ್ಲ ನ ಸವಯಾಮ
ಎನ್ನ ಸಯಮಂದಾ
ಹಾಂ ಎ್ ಎಸ್ ಐ ಎಂತಗ
ಅಲ್ಲ ಮತ್ತೆ ನಮ್ಮ ಮೆದರಳಿಗಳು ಊರ್ಸ್ಬೇಕಲ್ಲ ಅದಕ್ಕೆ ಆಾರನ್ ಸ ಇದೆಗೆ
ಎಲ್ಲೆಲ್ಲ ಬ್ಯಾಡ ಎನ್ಸ ಬೇರೆ ಆರಾಮ್ ಬ್ಯಾಡ ಅದ ಹಿಂಗೆ ಕೊಡ್ಬೇಕ್ದ
ಅಲ್ಲಾ ಮೊದ್ಲ ಒಂತ ತರ ಸೌಂಡ್ ಬರ್ತಾ ಇಲ್ಲ ಅದ
ಹಾ
ಅದೇ ಬರ ಮಾಮೂಲ್ಯಾಗ ಅದಐತೆ ಅದಕ್ಕೆ ತಗೊಂಡೊಮ್ಮೆ ನ ಅಂದೆ
ನೋಡಂತವ ನಾ ಮುಂಜೆ ಫೋನ್ ಹಸ್ತ ನನಗೆ ಹೋಗೋ ಟೈಮ್ ಬುಧವಾರ ಅಲ್ಲ ನಾಳೆ ಕಾಲೇಜ್ಗಂಡ ಹೋಯ್ ಬರಾಮ
ಹಾ ನಾಳೆ ಹೋಗಿಂಗೆ ಬಡ್ ತಗೊಂಡ ಬರೋ ಮತ್ತೆ ನಾಳೆ
ಹಾ ನಾಳಗ್ ಅಕಡೆ ಸು ಶಾಪುರ್ ನೋ ಅಕಡೆ ಸುರಪುರ್ಗೆ ಹೋಗಿ ಬಟ್ಟತ ಅಂದ್ರೆ ಸಾಪದಾಗ ಬೇಡ ಹಾ
ಅಲ್ಲಿ ನಂದೊಂದ್ ಅಂಗಡಿಯ ಕುಣ್ದ ಅದ ಅಂಗಡಿ ಹಚ್ಚಮ ಗಾಡಲ್ಲಿ
ಹಾ
ಅಲ್ಲಿ ಹಚ್ಚು ಕಾಲೇಜ್ ಮುಗೋಣ ಹಿಂಗ ಹೋಗ್ಬ ಬಿಡಮ್ ಹೆಂಗಂದ್ರ ಅಲ್ಲೇ ಬೀಗುಡಿ
ಹಾ ಹಾ
ದ ದಿಗ್ ದಿಗ್ ದಿಗ್ಗಿ ಹಾ ಹಂಗ ಹಂಗ ಗೋಗಿ ಹಂಗೋೋಗಿ ಕೂಡ
ಆಯ್ತ ಆಯ್ತು ಅಷ್ಟೇ ಮಾಡತಾಗ ಹೋಗಿ ಬಂದ್ರೆಯ್ ನಾಳೆ
ಅವ್ ನಮ್ಮ ಮಾಮಗತ್ ಮಾಮ ಚಲೋ ಬಡತವ ಗಡ ಅಂತ ಅಕ ನಮ್ಮ ಮಾಮಂದ ಅಂಗಡದ
ಹಾ ಹಾ
ಸ್ವಲ್ಪ ಒಂದೇಶ್ ಬಟ್ಟಿಗ್ ಹಕಮ್ಮ ಸ್ವಲ್ಪ ತಗ್ದಡ ಕಾಲೇಜಾಗ ಫಂಕ್ಷನ್ ಐತೆ
ಹಾ
ಅಂತ ಆ ತಗ ಎತನ ತಗಂಬ ಬರ
ಹಾಂ ಆಯ್ತು ಅಷ್ಟೇ ಮಾಡಿ ತಗೊಂಬರಂ ತಗೊಂಡ ನಾಳೆ ನಾಳಿಗೆ
ಅವ್ ರವಿ ಏನಂದ
ಆ ರವಿ ಅಸ್ತೇಫೋನ್ ಹಚ್ಚೆಲ್ಲ ನಿಿನಗೆಚ್ಚಿ ಫಸ್ಟ್
ಹಾ
ಅವ್ರೇಏನ್ ಹೂ ಅಂತಾರ ತಗೋ್ರ ಇಬ್ರು ಹೂ ಅಂತಾರ ರವಿ ಅವ ಪರ್ಸ
ಹೆಂಗಂತಪ್ಪಾ ನಾ ಇದ್ದೆಲ್ಲ ೂವಂಗಗೆಲ್ವರ ಅದಕ್ಕೆಂತ ನಾು
ಹ ಇಲ್ಲ ಅಯಾಳ್ಕೆಂತಾನೈಲ್ಲಿ ಕರ್ಸ ಮಾಡಣ ಅಯಾಳ್ಕ ಆಯತ
ಹಾ ಯಾಕಂದ್ರೆ ಸ್ವಲ್ಪ ಹೆದ್ರ ಆಲ್ಲ ನಮಗ ಅವ್ರಿಗೆ
ಹಾ ಎಲ್ಲೆಲ್ಲಿ ಯ ತಗ ನಾನು
ಹ್ಮ್ ಹೌದ ಸ್ವಲ್ಪ ಮೊನ್ನ ಬೇರೆ ಇ್ ಮಾಡ್ಿಕ ಇಷ್ಟ ಬೇರೆ ಅದ್ ಮಾಡ್ಕ ಹಡವರವು
ಇಲ್ಲೆಲ್ಲ ಆತಾಗ ನಾನು
ಹ್ಮ ನಾನ್ ಅದಕ್ಕೆ ಅವ್ರು ಬರ್ತಿರ್ದ ಅಂಗಾಯಯ್ತ ನನಗೆ
ಇಲ್ಲ ನಾನು ವಾಪಸ್ ತಗೋವ್ರಿಗೆ ಹೇಳತ್ ನವು ಹ ಅಂತರ ಅವರು ಮಾಹತಿಗೆ
ಹಾ ನಿನ್ ಮಾತ್ ಯ್ರರು ಹೋಗಂತರ್ ತಗ ಅವ್ರ
ಹ್ಮ್ ಅದೇ ಹೇಳ ತಗ
ಹಾ ಸ್ವಲ್ಪ ಅದೇ ಒಂದು ಹ ಇನ್ನೊಂದ ಏನ್ ದ್ಯಾಸ್ ಬತ್ ನೋಡ ಹಾ ಅದ ಸ್ಪೆಟ್ ಸ್ಪೆಟ್
ಸ್ಪೆಕ್ಟ್ ನನ್ ಮಲಿ ಆದ ನೋಡ ತಗಾನನ್ಅದ್ರ ಅದ್ರ ತ ತರಾಮ ಸ್ವೆಟ್ರ್ ಎಲ್ಲ ಹೊ ವಸಾ ತಂದು್ ಬಿಡ ಮೇಡ
ಆ ಹೊಸ ಹೊಸ ತಗ ಬಂದ್ ಬಿಡ ಮತ್ತತ್ಕ್ಕ
ಹ್ಮ್ ಆಯ್ತು ಅಷ್ಟೇ ಮಾಡ ಹೊಸತರಮ ತಗ
ನೀ ಕಟಿಂಗ ಮಾಡಸಲ್ಲ ನ ಕಟ್ಟಿಂಗ್ ಮಾಡ್ಸಿದ್ದಿಲ್ಲ ನೀನು ಹಾ ನಾನ್ ಮಾಡ್ಸನಲ್ಲ ನಾಳೆ ಕಟಿಂಗ್ ಮಾಡ್ಸಿನಿ ಎಲ್ಲ
ಇಲ್ಲ ಇಲ್ಲ ನಾಳೆ ಬೇಡ ಕಟ್ಟಿಂಗು ಬುಧವಾರ ಫಂಕ್ಷನ್ ಅದಲ್ಲ
ಹ್ಮ್
ಹ ಮಂಗ್ವಾರ ದಿವಸ ಕಟಿಂಗ್ ಮಾಡಿ ಕಟಿಂಗ್ ಬಟ್ಟಿ ತರಬಾರ್ದ ಅಂತ ಕಲಸದೆ
ಅಂದ್ರ ನಾವು ಬಡಿತ ಬರಮ ಬುಧವಾರ ದಸ ಮಂಗಳವಾರ ದಿವ್ಸ ಕಿಂಟಿಗ್ ಮಾಡಸಮ ಬ್ರೋ
ಹ ಅಷ್ಟು ಮಾಡಮ ಮಂಗಳವಾರಸತೆ ಕಟಿಂಗ ಮಾಡಿಸಿ ಮದ್ ಆಯತು ನಾಳೆಗೆ ಬಟ್ಟತಾರ ಕಾಲೇಜ್ ಮುಗಸ ಬಟ್ಟ ತರಕ ಹೋಗಂ
ಹ ಇದು ಮಾಡಡಮ್ ನಾಡ್ದ ಹೆಂಗಂದ್ರ ಕಾಲೇಜ ಮುಗಸ ಕಟ್ಟಿ ಕಟ್ಟಿ ಮಾಡ್ಸಕೊಂಬರ ಬೇಡ ಯಾಕಂದ್ರೆ ಬುಕ್ಸ್ ಎಲ್ಲ ಇರ್ತವಲ್ಲ ದೇವ್ರ್ ಇದ್ದಂಗೆ ಅವು
ಹಾ ಹಾ
ಸ್ವಲ್ಪ ಅದಕ ಮನಗ್ ಬರಾಮ ಮನಗ್ ಬಂದ್ ಇಟ್ಟು ಹೋಗ್ಬೇಕಾದ್ರ
ಹ್ಮ ಆಯ್ತ ಆಯ್ತು ಅಷ್ಟು ಮಾಡ
ಹಾ ಮನಿಗ್ ಬಂದ್ಗೆಷ್ಟ ನಿಟ್ಟು ಹತ್ರ ಆಯ್ತ ಎಲ್ಲಿಗ ಹತ್ ಕೊಡ್ರನ ಆಗ್ಲಿ
ಹಾಂ
ಇಲ್ಲಾಂದ ಯದ್ರ ಕನಾಲ ಇ ಕಟಿಂಗ ಮಾಡಸ ಅಂದ ನಮ್ಗನ ಆಹ ಇಬ್ರೇ ನಾವೇಏನ್ ಮಾಡ್ಸರ
ಹ್ಮ್ ಆಯ್ತು ಅಷ್ಟ ಮಾಡ ಅದೇ ಏನ್ ಲುಂಗಿ ತರಾಮ ಏನ್ ಪ್ಯಾಂಟ್ ತರಾಮ ಅಂತ ಹಚ್ಚಿದ್ದೆ
ಲುಂಗಿ ಆದ್ರೆ ಬಾರಿ ರತ ಅ ಮಾಡಿದ್ದೆ ನಾನು
ನೋಡೋಂ ತಗಾವ್ರಿ ಅವ್ರ ಕೇಳ್ತ ಇಬ್ಬರನ್ನ
ಹಾ ವೈಟ್
ಹಾಂ ಇಬ್ಬ್ರನ್ನ ಕೇಳತ್ನ ಅವ್ರ ರವೀನಾ ಪರ್ಸನ್ ಕೇಳತನ ಅವ್ರು ಏನಂತಾರೆ ನೋಡಮ್ಮ
ಹಾ
ಅವ್ರರು ಅಲ್ಲ ಅಂದ್ರಪ್ಪ ಅಂದ್ರ ನಾವ ಇಬ್ಬ ಹೋಗ ತಂದ್ರ ಆಯತೈತೆ
ಹಾ ಅದ ನಮ್ ದೋಸ್ತ ಹಬ್ಬ ಬರ್ತಾನನಂತ ಹಂಗೆ ಮೀಟ ಆಗ ಬರ ಮನ್ಸ ನೂ ಲ ಬರ್ಕೊತನಂತ
ಹ ಹಾ ಹ ಹಾ
ಹಂಗೆ ಬರತ್ನಾಗಾಲ ಮೀಟ್ ಹಾದ್ರ ಆಯತವ
ಹಾ ಆಯ್ತು ಅರ್ತಗ ಅಷ್ಟೇ ಮಾಡ್ವಾರ
ಹಾ ಸ್ವಲ್ಪದೇ ಅವ್ರಿಗ ಅಂತ ಇಟ್ಟದ್ರ ನಾ ಪಾಡದ್ ನ ಅಸಸ್ತ ನನ್ಗ್ ಯಾಕಂದ್ರ ಅ ಮಡಿಕ ಅದ್ಕೇನಲ್ಲ ತಂದ್ರ ತರ್ಲಕ್ಕ ತರ್ಲಕ್ಕ ಏನ್ ಇರ್ಲಕ್ಕ
ಹಾ
ನಾ ಇಬ್ಬರು ತಗಮಂದ್ ಬಿಡ
ಹಾ ನಾವಿಬ್ರು ತಂದರಾಯ್ತು ತಗೋ, ಅವರು ಅಲ್ಲಿ ಅಂದ್ರೆ ನಾವಿಬ್ರೂ ತರಮು ಆಯ್ತ ತಗಪ್ಪ ತರಾಮ್ ಅಂದ್ರ ಅಂದ್ರ ಅವ್ರನ್ ಬರ್ಲ ಆದ್ರ ಆ್ತು
ಹ್ಮ ಯಾಕಂದ್ರ ಅವ್ರು ಚಾಲೆಂಜ್ ಆಕ್ಯಾರ ನಮ್ಗ
ಹೌದೌದು
ಹಾ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕಂತ
ಹ ಇರ್ಲಿ ಇರ್ಲ ನಾವು ತರಾಮ ತಗ ಅವ್ರ ಇಬ್ರು ಅಲ್ಲಿ ಅಂದ್ರ ಅಂದ್ರ ನವು ತರಾಮ್ ಬಡೋದು ಬೇಡ ಆಯತೆ
ರಪ್ಪಿ ಹೇಳಿದೆ ನನ್ಗ
ಹಾ
ಅವ್ರ ಎನ್ಶ್ ಗಾಡಿ ತರ್ತಾರ ಮಚ್ಚ ಹಂಗಿಂಗ ಅನಕ್ ಇದ್ರವ್ರ
ಹಾ
ಅದಕ್ಕೆ
ಹಾ ಆಯ್ತ ಆಯ್ತು ಅಷ್ಟೇ ಮಾಡಂತ
ಹ್ಮ್ ಯಾರ್ ಅಂತ ವೈಯಮು ಗೊತ್ತಾಗುತ್ತೆ ಯಾರು ಎಂಗೆಂಗ ಅಂತ
ಹ್ಮ್ ಇರ್ಲಿ ಇರ್ಲಿ ನಾಳೆ ಫೋನ್ ಆಸ್ತು ನಾಳೆ ನಾಡದ ಅಲ್ಲಿನ ಫಂಕ್ಷನ್ ಬುಧವಾರ
ಸೌಂಡ್ ಬರಾಕ್ ಹೋಗ್ಯಾನ ಇವತ್ ಆ ಗಾಡಿಗಿ ಸೌಂಡಿಂದ ಇದು ಚಲ ಸಾರಷ್ಟನ್ ಬರ್ಕಾನ ಅದಕ್ಕೆ ತಗೊಂಡ ಹೋಗಬಿಡ ಅದ
ಹ್ಮ ಆಯ್ತು ತಗ ಅಷ್ಟ ಮಾಡು
ಹ್ಮ್ ನಮ್ಮ ಮಾಮಗ ಹೇಳ್ದೆ ಸೌಂಡ ಆಕ್ಸ್ಕೆಂಡ್ ಬರ್ಬೇಡ ಅಂತ ಹೇಳ್ದೆ
ಹಾ
ಆರಾಮ್ ಸಾಗಿ ಬೇಡಮ್ಮ ಕಾಲೇಜ್ದಾಗ ಸ್ವಲ್ಪ ಫಂಕ್ಷನ್ ಅದ ಹಯತ ನಾನು ಅಂತ ಇದ್ದೆ
ಹಾ
ಅದಕ್ಕ ಆಕ್ಷಂಬರ್ ತ ಆಕ್ಷಂಬರ್ತ್ ನ ನನಗ್ ಬಡತಿದ್ರ ಸೌಂಡ ಅಂತಂತ ಅಂತ
ಹಾ
ಅದಿ ಆಕ್ಷನ್ ಬರಕ ನಾ ಹಿಂಗ ತಗೊಂಡೋಗ್ಬ ಬಿಡ ಮದ್ನ ಆರಾಮ್ ಸ
ಹ್ಮ ಆಯ್ತು ಎಷ್ಟ ಮಾಡುವ
ಹಾ ಸ್ವಲ್ಪ ಹೊತ್ತು ಲುಂಗಿ ಗಿಂಗಿ ಹಾಕಂದು ವಾದ ಅಂದ್ರ ಗಡೆಗ
ಹಹಹ ನಾಳೆ ಅಂತ ಬಟ್ಟೆ ತರಣ ಫಸ್ಟ್
ಅ ನಾಳಿಗೆ ಹೋಗ್ ಹಂಗೆ ಹಂಪಾ ಹಂಗೆನಪ ಅಂತ ಮತ್ತಿಲಿಗ್ ಬ್ ಹೋಗೋ ಬೇಡ
ಹಾ ಆಯ್ತು ಆಯ್ತ ತಗ ಅಷ್ಟೇ ಮಾಡು
ಹಾ ಹಂಗೆ ಹೋದ ಅಂದ್ರ ನಾನ್ ನೆಕ್ಸ್ಟ್ ಗಾಡಿ ತಗೊಂಡಮ್ಮ
ಹ ಹಾ
ಇಂಗ್ಲಷ್ ನ ಹ ಹೋದ್ರ ಆಯತ ಬಾಗಿಗ ತಗೊಂಡ ಹ್ ಅದಕ್ಕೇನದ್ದ ತಗೊ ಬರ್ತ ಮತ್ತೆ
ಹಾ ಆಯ್ತ ಆಯ್ತ ಬಕ್ ತಂದ ಅದ್ರ ಅಲ್ಲೇಏನತ್ತ
ಹ್ಮ
ನೀ ಹಾಸ್ಟೆಲ್ ಹಾಕಿದ್ದಲ್ಲ ಆಯ್ತಾನಾಟ್ಲು
ನಂದ ಹಾಸ್ಟೆಲ್ ಇನ್ನು ಆಗಿಲ್ಲ ಇನ್ನು ಎರಡು ಮೂರು ದಿನ ಹೇಳಿ ಅಂತಾರೆ ಇನ್ನುೂ ಆಗಿಲ್ಲ ಇನ್ನು ಇನ್ನೊಂದ್ ಎರಡು ಮೂರ್ ದಿವಸ ತಡೆ ಅಂತಾರ
ಹೌದಾ
ಹಾ ಇನ್ನೊ ಸ್ವಲ್ಪ ತಡ್ರಿ ಇನ್ನ ಅವಾಗಿಲ್ಲ ಅಂತಂತ್ರ
ಆಯ್ತ ಆಯ್ತು ನಮ್ದು ನಿನ್ನ ಆಗಿಲ್ಲ ಆತ್ದಿಲ್ಲ ಗೊತ್ತಿಲ್ಲ ಹಾಕಿನಿ ಆತ್ತದಲ್ಲಿ ಕೊತ್ತಿಲ್ಲ ಅದಕ್ಕೆ ತಡದಾನ
ಹಾ ನಂದು ನಾಕದ ನೋಡಮ್ಮ ಆಯ್ತು ಸರಿ ಆಯ್ಲದ್ರ ನಡಿದ್ದ ಅದಕ ನಾನ
ಹ್ಮ್ ಎಡ್ ತಗಣ ನೋಡ ತಗ
ಕಳಾಶೆಪ್ ಒಟ್ಟಗ ಇರ್ತ ಅಓದಕ ಅಂತ ಆರಾಮ್ ಯಾರ ಕಿರ್ಕಿರಲ್ಲ ಅಂತ ಆರಾಮ್ ಚಲೋತ್ನಾಗ ಪುವ
ಅವ್ರ ಆಯ್ಕಾರಏನ ಅವ ರವಿ ಅವರು
ಅವ್ರ ಹೆಂಗನಪ ಅವ್ರ ಯಾರು ಗೊತ್ತಿಲ್ಲ ನಮ್ಗ ಅವ ವರ್ಷು ಒಬ್ಬ ಹಾಗೇನಂತ ಕೇಳಿದೆ ನಾನು
ಆಯ್ತಾಯಯ್ತು
ಹಾ ಒಬ್ಬವನೇ ಹಸ್ಟ್ಲಾಕನಂತ ತಿದ ಅವ ರವಿ ಏನ್ ಮಾಡನ್ ಗೊತ್ತೀವ ಅಂಗ
ಹ ನಾ ಕೇಳತ್ತಾಗ ಫಸ್ಟ್ ಬಟ್ಟಿ ತರ ನಾಳೆ ಬಟ್ಟಿ ಸ್ಪೆಕ್ಟ್ ತಂದ್ರ ಆಯ್ತು
ಹ್ಮ್
ನಾಡ್ದನ ಕಟ್ಟಂಗ್ ಮಾಡಸಿ ಬರ ನಾ ಮನೆಗ್ ಬಂದ ದೇ ಕಟ್ಟಿಂಗ್ ಮಾಡಸನ್ ಬರಾಗ
ಇದ ಇದೊಂದು ದ್ಯಾಸ ಬಂತ ನ ಗಿಡತಾಗ ದ್ಯಾಸ ಇಲ್ಲ ಅದಏನ್ ಸ್ಟೂರ್ ಹೊ ಮತಡ
ಸ್ಟೋರಾ
ಹಾ ಕಾಲೇಜ್ ಕೇಳಷ್ಟು ಊರ್ ಉಂಟ್ರ ಅಂತ
ಹೌದೌದು ಒಂಟ್ರ ಇನಾದ್ ಲೇಟ್ ಆದ ಸೋಮವಾರ ಹೋಗ್ತಿರ್ಬೇಕ ನಾಳೆ ಸೋಮ್ಮಾರಲ್ಲಾ ನಾಳೆಗೆದ್ದ ಎ ನಾಳೆ ಅದೇ ಹಚ್ನ ಹಚ್ಚನೇ ತಾರೀಖ ಅಲ್ಲ
ಹಾ
ಎಂಟನೇ ತಾರೀಕನು ಹೋಯ್ತರಬೇಕು ಎಂಟನೇ ತಾರೀಕ ಅಂತ ಹೇಳ್ಯಾರ ಪ್ರನ್ಸಿಪಾಲ್
ಹಾ ನನ್ಗೇನ್ ಎಂಟನೇ ತಾರೀಕ ಅಂದ ನೋಡು ಪ್ಯಾರ ಯಾರಾರ್ ಬೇರೆಗನಾರ
ಹೌದ ಹೌದು ಎಂಟನೇ ತಾರೀಕ ತಾಗ ಎಂಟನೇ ತಾರೀಕು ಹೋತಾರಂತ ಅವರು ಅದೇ ಅದೇ ಅದ ಏನ ಲೇಟ್ ಆದಂತಿನ ಅವ ಏನ್ ಅಂತಾರಂತ ಇ ಜಾ ಇಲ್ಲ ಇಲ್ಲ ಜಸ್ ಜಾಸ್ತಿ ಸ್ಟೂಡೆಂಟ್ ಆದ್ರ ಓತಾರಂತ ಇಲ್ಲಾಂದ್ರೆ ಇಲ್ಲ ಅಂತ
ಏನ ಇಲ್ಲ ಯಾ ಎರಡ್ ಮುಗಸ್ಯಾರ ಅಂತ ಅಂದ್ರ ಪಾ
ಅದೇ ಅದೇ ಯಾರ್ ಕ್ರೆಷರ್ ಜನ ಅಂದ್ರ ಓತಾರಂತ ಇಲ್ಲಾಂದ್ರೆ ಇಲ್ಲಂತ ಕ್ರೆಶರ್ ಬ್ಯಾಡ ಅಂತ ಹೇಳೇಳಿ ನಾವನು
ಹಾ ಏನೇನ್್ರೀ ಯಾವ್ದ್ ಮುಗಸನ್್ರಿ
ಬಸ್ ಮುಗಸ್ರಿ ಅಂತ ಹೇಳವಿ ಅದ ನೋಡಂ ತಗೊಂತ ಹೇಳಾರ
ಬಸ ಆದ್ರ ನಡೀತ ಬಾಳಷ್ಟು ಚೆನ ನಡೀತಾರಲ್ಲಾ
ಅದಕ್ಕೆ ಹೇಳ ಆಯ್ತು ತಗೊಂತ ಹೇಳ ಪ್ರಿನ್ಸಿಪಾಲ್
ಹಾ
ಹೇಳಿವ ನೋಡಮ್ಮ ತಗೋರು ಅಂತ ಹೇಳ್ಯಾರ
ಅದೇ ಮತ್ತೆ ಅದೊಂದು ಕಾಲೇಜ್ಗ ಒಂದ ಇಷ್ಟ ಅದು ಬಟ್ ಅದು ಕಾಲೇಜ್ಗೆ ಅದು ಹಯ್ತ ನೋಡ ಸ್ಟೋರ್ ಹಾಕದ ಬ್ಯಾಗ್ಲ್ಲ ನೋಡ ದೊಡ್ ಬ್ಯ್ ಹಂಗ ಮಾಡಡಮ
ನೋಡಂ ತಗ ಇನ ಲೇಟ್ ಆದಲ್ಲ ಇನ ಒಂದ ಮೂರ್ ನಾಲ್ಕು ದಿವಸ ಆದದಷ್ಟು ಊರ್ ಹೋಗೋದು ಐದ್ರ್ ದಿವಸ ಅದ ಅಷ್ಟೊತ್ತಿಗೆ ಮತ್ತೆ ಯಾರ ಬ ಬೆಂಗ್ೂರ್ ಬರ್ದಾರ ಅವ್ರ ಕೈ ತರ್ಸ ಮತ್ತೆ
ಇಲ್ಲ ಪರ್ಸು ತಗೊಂಬರಮ್ಮ ಅಂತ ಪರ್ಸು
ಇಲ್ಲಲ್ಲ ಬ ಬ್ಯಾಡಲ್ಲಿ ಲೋಕಲ್ ದುಡ್ ಇರ್ತಾವ ಜಾಸ್ತಿ
ಹ್ಮ್
ಅದಕ್ಕೆ ಬೆಂಗ್ಳೂರ್ ನಡ ಏಳ ಅ ತಗ ನೋ
ಹಾ ಹಾ
ಹ ಸರಿ ತಗೋಾ ಅದೇ ನಾಳೆ ಮತಾರ ಮೆಸ್ತದ್ರ
ಹಾ ಹಓಮ್ಮಾ ನಾಳಗ್ ಎಡತಿದ್ರ ಸ್ವಲ್ಪ ಪ್ಯಾಂಟ್ ಎಲ್ಲಿ ಕಟ್ ಮಾಡ್ತಾರ ಗೊತ್ತಾ ನನ್ಗ
ಹಾ ಅಲ್ಲೇ ಸುರ್ಪುರ್ದಾಗ ಕಟ್ ಮಾಡಿಸಿಿ ಬರಂತಗ ಅಲ್ಲೇ ಆದ್ ಸನೀಪು
ಆ ಸ್ವಲ್ಪ ನನ್ ಓಡಾಕ್ ಪ್ಯಾಂಟ್ಲ್ಲ ಅದ ಪ್ಯಾಂಟ್ ತಗೊಂದ್ರೆ ತಡಕಂತ ದಿನಪಡಕ್
ಹಾ ಆಯ್ತಾಯ ಆಯ್ತ ಅೇ ಕಟ್ ಮಾಡತ ಅಲ್ಲೇ ಕಟ್ ಮಾಡ್ಸೊಂಡನ್ ಬಂದ್ರ ಆಯತು
ಹಾ ಸ್ವಲ್ಪ ಅದಕ್ಕೆ ನನ್ಗ ನನ್ಗ್ ಗೊತ್ತಿಲ್ಲ ಯಾಕಂದ್ರೆ ಸುರ್ಕುರ್ದ ಅಲ್ ಬ್ಯಾಂಟ್ ತಗೊಂಬನ್ನಿ ಇಲ್ಲೇ ಕಟ್ ಮಾಡ್ಸ್ನ್ರ ಚಾಪರಾಗ
ಎಲ್ಲೆಲ್ಲಿ ಬ್ಯಾಡ ಅಲ್ಲ ಸ್ವಲ್ಪ ಹೊದಾಗ ಕಟ್ ಮಾಡಿಸ ಬಾರ ತಗ
ಹ್ಮ ಸರಿ ಅಂದ್ರ ಹ್ಮ ಸರಿ ಇಲ್ಲ ನಮ್ ದೋಸ್ತ ಫೋನ್ ಹಚ್ ಕುಂತನ
ಹಾ ಡು ಆಡು